ಹಲೋ
ಹ್ಮ ಕೇಳ್ಸತದ
ಹ್ಮ್ ಕೇಳದೇತೆ ಬಂದುತಿತತ
ಹ್ಮ್
ಆಗಡನೆ ತಿಕ್ಕಿದ್ದ ಎತ್ತಿಡತದೆ
ಹ್ಮ್ ಹ್ಮ್ ಲೇಟ್್ರ ಮುಖ ನಾಳು ಮುಜೆತಿ
ಈಗ್ ತಿಕ್ಕಿಲ್ಲ
ಹ್ಮ್
ಆ ಕಡೆನ ತಿಕ್ಕಿದೆ ಆ ಮಳೆ ಬರತ್ತದಲ ನೀರು ಬೀಳ್ತ ವಂತೆಳ್ಳಿ ಎತ್ತಟ್ಟೆ
ಏ ಕಿಟಕಿ ಕಿಡಕಿ ಲಿ ಇಲ್ಲ ಮ್ಯಾಗ್ ಇರ್ತದ ಸಜ ಮ್ಯಾಗ್ ಹೆಂಗ ಅ್ ಹೋಗತ್ತ ಹಚ್ಚಿರ್ತಾವ್ರ ಗಾಳಿ ಬರ್ಬೇಕ ಚಿರ್ತ ಮಾಡ
ಹ್ಮ್
ಅದು ಐತಿ ಅದ್ರಲ್ಲೇ ಮಳೆ ಆ ಕಡೆ ಬತ್ತಂದ್ರೆ ನೀರು ಬರ್ತಾವ ಒಳಗ
ಹ್ಮ್
ಮ್ಯಾಲ್ ಬೋತ್ತವೊ ಅಂತೇಳ್ಳಿ ಸಡಿ ಸರಸ
ಹ್ಮ್ ಹ್ಮ್
ಅಕಡ್
ಯಏಕಾದ್ರೆ ಮೆ ಎಲ್ಲ ಮಳಿ ಬರಂಗ ಆಗೇ ಮಾಡ ಬಿ ಹ್ಮ್ಮ ನೋಡ ನೋಡ್ಬೇಕತ್ತು ಮಸ್ತ್ ಆಗೇತಿ ಈಗ. ಹೆಂಗಂದ್ರೆ ಹ ಒಡದು ಮಜ್ಜಿಗೆ ಮಸರು ಮಸರದಂಗಗೆ
ಹ್ಮ್
ಹ್ಮ ಹ್ಮ ಹ್ಮ್ಮ ಮಣ ಬರ ಕಾಯ ಓಳತಾನ ಹಯ ಬಳ ತ ಮಾಡಿ ನ
ಹ್ಮ್
ಊಟದೆಲ್ಲ ಆಗೇತ್ವಾ ನೀ ಮಾಡದ ಇಲ್ಲ
ಹ್ಮ್ ಏನ್ ಮಾಡ
ಊಟಕ್ಕೆನೆಲ್ಲ ಅನ್ನ ಸಾರ ಮಾಡಿದ್ದೆ ನೀವು
ಹ್ಮ ಚಲ ಬಾಯ ಹ್ಮ್
ನೀವು ಮಾಡಿದ್ದೀನಿ
ಹ್ಮ್ ಹ್ಮ್ ಹ್ಮ್ ನಾನು ಉಳ್ಳಾಗಡ್ಡಿ ಮೆಣಸಿಕಾಯಿ ಟಮಾಟಿ ಕರಿಬೇ ಎಲ್ಲಾ ಹೆಚ್ ಕೊಟ್ಟಿದ್ದ ಅದನ್ನ ಮಮ್ಮಿ ಮಾಡಿದ್ಳು ಹ್ಮ ಹ ಹ ಹ್ಮ್ ಹ್ಮ್ ಅದೇ ಶೇಕ್ಕ ಐದಕ್ ಹೋಗಿದಲತ್ತ ಹಾವೇರಿಗೆ ಮೊನ್ನೆ ಅಲ್ಲೇ ಅದು ಹಾವೇರಿ ಹಾವೇರಿ ಪ್ರವಾಸಕ್ಕೆ ಹೋಗ್ಯಾಳ ಪ್ರಾಕರಣ್ಗೆ ಬಿದ್ದಿದ್ಳಂತ ಹಲೋ
ಹಾ ಕೇಳಸ್ತಾತೈತಿ
ರಾಕ್ ವಾರ್ಡನ್ ಹೋಗಿದಂಳತೆ ಒಂದ್ ಚಟ ಅಂತಿ ಇದಲ್ಲಿ ಒಳಗ ಎಂಟ್ರಿ ಲಗೇಜಾ
ಹಾ
ಎಷ್ಟು ಮಸ್ತ್ ಇತ್ತ್ ಅಂತ್ ಲೇ ಗ ಮ ಮುಂಜಾನೆ ನಾಷ್ಟ ಕೊಡ್ತಾರ ಮಂದ್ ದ್ಯಾನ್ ಊಟ ಕೊಡ್ತಾರ ಸಂಜೆಕ್ ಸ್ನಾಕ್ಸ್ ಬೇಡ ಏನೋ ಕೊಡ್ತಾರ ಮತ್ತ ಇಂಗ ಬೋಟೊ ಹೋಗುದೈತಂತ ಮತ್ತ ಆಮೇಲೆ ಚರ್ಬು ಬ್ಯಾಡೊ ಭೂಮಿ ಆಟ ಗಾತ ಆಡವೆಲ ಆತರ ಗವಂತೊ ಇವತ್ತೋ ಇನ್ ಎತ್ತಿನ ಗಾಡಿ ಮೇಲೆ ಹುಕುದ್ ಏನೋ ಐತ್ತಂತ ಅದು ಐತ್ತಂತ ಒಂದ್ ದಿನ ಆರಾಮ್ಸೆ ಕಳೀಬೋದ್ ನೋಡಿ ಅಲ್ಲಿ ಎಲ್ಲ ಪೂರ ಹ ಮಸ್ತ್ ಐತ್ತಂತ್ ರ ಆಕಡೆ ಹ ಏನೂ ಹ ಅವರಗೆ ಹಾ ಇಲ್ಲಿಂದ ಹೇಳ್ತೇನಿ ಇಲ್ಲಿಂದ ಹುಬ್ಬಳ್ಳಿ ಎಂಟ್ ತಾಸು ಅಲ್ಲಿಂದ ಹಾವೇರಿ ಎರಡ್ ತಾಸ್ ಹೆಚ್ಚು ಕಮ್ಮಿ ಆರ್ ತಸರೆ ಆತ್ತದಿ
ಹೋಗಾಕ ಆಯ್ತು ಮತ್ ಬರಕ ಟೈಮ್ ಬೇಕಲ್ಲ
ರಾತ್ರಿ ಬಸ್ಸಿಗೆ ಹತ್ತ್ ಬುಡದೊ
ಅದೇ ಒಂದ್ ದಿನ್ದಾಗ ಆಗಲ್ಲ ಮರ್ ದಿನ ಬರ್ತೀವ್ ನಾವು
ಹ್ಮ್ ಮತ್ತ್ ಹೋಗೋ ದಾರಿಲ್ಲೇ ದೂರಲ್ಲ ಆದ್ರ ಮಾತ್ರ ಆಕೆ ಹೇಳುವುದ್ ಎಲ್ಲ
ಅದಾದ್ಮೇಲೆ ಅಲ್ಲಿ ಹೋಗಿ ನೋಡುದು ಮಾಡೋದು ಅಂದ್ರೆ
ನಾ ಇನ್ನ ಸ್ವಲ್ಪಿನ ದಿನ ತಿಂಗಳ್ ಬಾಳ್ ಬಾಳ ಬರಲಿಲ್ಲ ನೋಡಕ ಕಣಕ್ಕ ಅದೆಲ್ಲಾ
ಥರನೆ ಹೋಗೋ ರೂಟ್ ಅಂತಲ್ಲ ಹೋಗಿದ್ನು ರೊಕ್ಕ ಕೊಟ್ಟಿಕ್ದ್ನು ಬರೋಬರಿ
ಹು ಹುಂ ತ ತಾ ಎಲ್ಲಾ ಮಾಡೋಡ್ಬೋದಲ್ಲೇ ಚಂದ್ ಆಯ್ತು ಮತ್ತೆ ಏನ್ ತಿನ್ನಕ್ ತಗೊ ಹಂಗೂ ಹಗೊತ್ತಾಳೆಂದ್
ಹಾ ಹಾ ರಾಕ್ ಗಾರ್ಡನ್ ಅ
ಹುಂ ಕೇಳಿದ್ ಬರ್ಲಾ ಹಾಗೆ
ಕೇಳಿನಿ ಅರ್ಥಲ್ಲೆ ಗೊತ್ತಿಲ್ಲ ಅದು
ನಂಗೂ ಗೊತ್ತಿದಿಲ್ಲ ಶೇಯ ಹೋಗಿದ್ದಲ್ಲ ಥರಾ ಸಲೆ ಸಾಲಿದ ಅವಾಗ ಹೇಳಿದ್ ಎ ಪರಿಬಿಡದ ನನ್ನ ಆಧಾರ್ ಕಾರ್ಡ ಅಗ ಆದರೇನು ಹಂಗಾರ ಗಾರ್ಡನ್ ಯತ್ನ ನಿನ್ನ
ಹ್ಮ್
ಅಪಾರಶ ಇಷ್ಟ ಮಾಡ
ಹ್ಮ್ ಚಲೋ ಮಾಡ್ಯಾರಂಗ ಬಿಜಾಪುರದಾಗನು ಬೇಗಮ ತಲಾಬ್ದಾಗ ಎಲ್ಲಾ ತರ ಅಂದ್ರ ವಾಟರ್ ಪಾರ್ಕ್ ಗತ್ಲ ಇದೆಲ್ಲಾ ಮಾಡ್ಯಾರತ್ತ
ಹ್ಮ್ ಅ್ಯಾರ ಫೀಸ್ ಎಷ್ಟನುವಾ
ಹೋಗಿದ್ರಾ
ಹ್ಮ್
ಏನವ ನಾವ ಹೋಗ್ ಅಂತಂದೆ ನನ್ ಬರ್ಡಡೆ ಟೈಮಗ ಇವ್ರೇನ್ ಯಾರು ತಯಾರಾರಲ್ಲ ರೇಟ್ ಭಾಳ ಐ್ತಂದ್ರ
ಅ ಉಟನ ಬಿಟ್ಟಲ್ಲ ಪ ಮಜೆ ಹದು ಅದ ಹೌದ್ ಬಿಡ ಮೂರ್ ಮಕ್ಳ ಕರ್ಕೊಂಡ್ ಹೋದಂದ್ರ ಮತ್ತ ೂ ಏತ್ತು ತರ ಇ ಆರನೂರು ತಿ
ಹ್ಮ್ ವಾಟರ್ ಪಾರ್ಕ ಅಂದ್ರೆ ಇರ್ತ್ದ್ ದ್ ಜಾಸ್ತಿನೇ ಫ್ಯಾಮಿಲಿ ಪ್ಯಾಕ್ ಅದು ಹಿಂಗೆ ಸಿಕ್ತಲ್ಲ ಅದ್ರ ಕಮ್ಮಿ ಸಿಕ್ತದ
ಹ್ಮ್ ಹೌತದ
ಹ್ಮ್ ಹೆಂಗ ಐತ್ ಯಾರಿಗ್ ಖುನಾ ಅಲ್ಲ ಹೋದವ್ರ ಕಾವಬೇಕಂದ್ರತತ
ಹ್ಮ ಹೆಯ್ ಹ ರೋಪಕ್ಕಾಗಿ ಕೇಳ್ಬೋದು ನೋ ಸ್ವಲ್ಪ
ಅವ್ರು ಯಾರಾರು ಹೋಗಿದ್ರು
ನ
ಹ ಅವ್ರ ಅವ್ರ ಒಂದಿನ ಸ್ಟೇಟಸ್ ಹಾಕಿದ್ರಲ ಅದು
ಹಾ ಅದ್ ಏನ್ ಹಾಗೇನನ್ ಬಾರಿ ಹಾಕಿತಿಲ್ವ ಅವರು
ಅವ್ರಲ್ಲಿ ನೀರಾಗಿಂದ ದೆಲ್ಲ ಎಲ್ಲಿ ಹಾಕಿದರು ಅವರು
ಮತ್ತೆ ನಂಗ ಅದಕ್ಕೆಸ್ ಆದ್ರೆ ಹೇಳದ ಕೇಳಿದ್ರೆ ಎಲ್ಲಾರು ಹೇಳ್ತಾರೆ
ಹಾ ಆಯ್ತತ್ ನಾ್ ಯೂಟ್ಯೂಬ್ ನ ಸರ್ಚ್ ಮಾಡಿ ನೋಡಿದ್ದೆ ವೀಡಿಯೋಸ್ ಬಂದಿದ್ದು ಎಲ್ಲಾ ಮಾಡಾರಂತ ಹೇಳಿ ಹೇಳಿದ್ರ ಬಟ್ ಇವರು ಹದ್ರೆನ್ ಹಂಗೆಲ್ಲ ಹಾಕಿಲ್ಲ
ಹ್ಮ್ ಇವ್ ಹಂಗೆಲ್ಲ ಸ್ಟೇಟರ್ಸ್ ಹಾಕಿರ್ಲಿ ಎಂತದಾಕಿದ್ರ ಹಿಂಗ ಆಡ್ಕೋತ ಬರುದು ಏನೋ ಒಂದ್ ಇದ್ರ ಮೇಲ್ ಹಿಂಗ್ ಸ್ಟೆಪ್ ಇಟ್ಕೊತ್ ಬರೋದ್ ಅದು ಒಂದು ಹಾಕ್ಯರ ಮತ್ ಹಿಂಗ ಫೋಟೋ ತೊಕೊಂದ್.... ಇರ ಮತ್ತಸ ಅದಲ್ಲ
ಹ್ಮ್ ಹ್ಮ್ ಕೇಳಿ ಇಟ್ಟು ಕೇಳ್ ನೋಡೋರಿಗೆ. ಹಂಗಂಗೈತಿ ಏನೇನ್ ಐತಿ ಟಿಕೆಟ್ದು ಮತ್ ಏನೇನ್ ಆ ದಾವಲ್ಲಿ ಆಡಾಕ ನೋಡಾಕ
ಹ್ಮ್ ಈ ರಾಕ್ ಗಾರ್ಡನ್ ಅಂತರು ಮಸ್ತ್ ಅನ್ಸುತ್ತೆ ಹೋಗುತ್ತ
ಹ್ಮ್ ಹ್ಮ್
ಮತ್ತ ಮಾಡತಿರಿ
ಮತ್ತ
ಮತ್ತ ಯೆನ್ ಎಲ್ಲ ಪ್ಪಾ ಆದೆ ಮಾಡ
ಹ್ಮ್ ನನ್ನ್ಣ ಎಲ್ಲ ಕೊಳತೇನೆ
ಹ್ಮ್ ನೆಕ್ಸ್ಟ್ ಹಬ್ಬಕ್ ಬರಕ್ಿನಿ ಏನ್ ಮಾಡೋಣ್ ಬರ್ಲೆಇಲ್ಲ
ಗಣೇಶ್ ಚತುರ್ಥಿ
ಗಣೇಶ್ ಚತುರ್ಥಿ ಇನ್ನ ಜೂನಿಂಗ್ ಬಂದಾವ ಇನ್ನ ಎರೆಡ್ ತಿಂಗಳ್ ಇರ್ಬೇಕ
ಹಾ
ಗಣೇಶ್ ಬರಕ್ಕ್ ಏನ್ ಆದ್ರೆ ಗಣೇಶ್ ಕೃತಿಯಿಂದ ಬರ್ತೇನ
ಹಾ
ದಿನಾರೆ ಹ್ಮ್ ಅದೇ ಆದ್ರ ಮತ್ತ್ ನಿಮ್ಮಲ್ಲೇ ಜೋರ್ ನಿಮ್ಮಲ್ಲಿ ಚೂರ್ ಆತಾ ಮಳೆ
ಹಾ
ಮತ್ತ್ ನಮ್ಮಲ್ಲಿ ಏನ್ ಕಳಸ್ತಾರ ನೀಮ
ನನಗ ಅದೆಲ್ಲ ಗೊತ್ತಿಲ್ ತಂಗಿ ನಾ ಬರಾಕಿ ಅಟ್ಟೆ
ಬರುದು ಹೇಳತಿ ನಾನು ಆದ್ರೆ ಅವ್ರ್ ಇಲ್ಲೇ ಇಲ್ಲೇ ಮಾಡುವದಂಗಿ ನಮ್ಮಲ್ಲ ಏನ್ ಹ ಗಣಪತಿ ಕುಂದರ್ಸ್ತೇವಿ ಪುಜೆ ಹಚ್ ದಿನ ಪೂಜೆ ಇಡ್ತೇವಿ ದಿನಾಸಂತರ್ಪನೆೆ ಮಾಡ
ಹೌದು ಹೊಟ್ ನಾನು ಇಷ್ಟು ದಿನದಿಂದ ದೂರ ಇದ್ದೆ ಸೊ ನಾನು ಹೋಗ್ಬೇಕ ನಐಿನ ಗಂಡ್ ಮನ್ಯಾಗೆ ಇದ್ದಂಗ ಅಲ್ಲ ಎಲ್ಲೇ
ಹ್ಮ್
ಮತ್ತ
ಕೆಸ್ವಲ್ತ್ ಕರೆಕ್ಟ ಏನಂತಿ
ಮತ್ತೆವ್ರ್ ಅರ್ಥ ಮಾಡ್ಕಬೇಕು ಅಂತ
ಹ್ಮ್ ಬಿಡ ಅರ್ಥ ಮಾಡ್ಕೊಂಡಂಗೆ
ಅವರವರು ಪಡೆದಿದ್ದು ಅವರವರಿಗ
ಹ್ಮ್ ಅಷ್ಟೇ ಬಾಳ ಟೆನ್ಷನ್ ತಗೋದಲ್ಲ ಆರಾಮ್ ಇರೊದತಿ
ಹ್ಮ್
ಚಿಂತೆಗೂ ಚಿಂತೆಗೂ ಒಂದೇ ಸೊನ್ನೆ ಅಷ್ಟೇ ಡಿಫ್ರನ್ಸ್ ಇರ್ತದ
ಹ್ಮ ಚಿಂತೆ ಮಾಡಾ ಮಾಡಾ ಮಾಡ ಮಾಡಾಸ್ ಸರಿ ಜೀರಾ ಹೋಯತ ಅಂದ್ರ ಚಿತಿ ಆಗ್ಬಿಡ್ತು
ಚಿತೆ ಅದಕ್ಕಿ ಚಿಂತಿನೆ ಬಿಟ್ ಬಿಡ್ಬೇಕ್
ಚಿಂತೆ ಮಾಡ್ ಮಾಡ್ ಮಾಡ್ ಮಾಡ್ ಅದು ನಡ್ವಿನ್ ಸೊರ್ಗುದೆ ಇಲ್ಲ ಹೋಗ್ಬಿಡ್ತದ ಅದ ನಾವವು ಎಲ್ಲ ಮನಿಮ ಜೋಡಿ ಅಂತಂದು
ಹಾ ಹಂಗೆ ನೋಡ್
ಹ್ಮ ಅಕ್ಕ ಚಿಂತೆ ಮಾಡ್ಬಾರ್ದು ಚಿತೆ ಸೇರ್ಬಾರ್ದು
ಅಷ್ಟೇ
ಚಿಲ್ಲಾಗಿರ್ಬೇಕು ಹ್ಮ್ ಸರಿ ಮಾಕೋತೀನಿ ಬಾ ಬ
ಹ್ಮ್